ಹಲೋ
ಹಲೋ
ಹಾ ಸರ್ ಆರಾಮ
ಹ್ಮ ಆರಾಮಿದಿ ನೋಡು ನೀನು ಆರಾಮಿದಿ
ಹಾ ಆರಾಮದೇನ್ ನೋಡಿ ಏನ್ ಮಾಡಾಕತಿ
ಈಗ್ ಜೇಷ್ಟ್ ಇಿವಾಗ ಬಟ್ಟೆವಾಗಾಗಿದೆ ಬಾಂಡಿ ತೊಳ್ದ
ಹ್ಮ್ ಹ್ಮ್
ಹ್ಮ ಜಸ್ಟ್ ಇವಾಗ ಕುಂತೀನ್ ವರಾಗ ಒಳಗ್ ಹೋದ್ರ ಕೂತಿ ಹೌದ ನೋಡಿ ಇವತ್ತ ಟೈಮ್ ಹೆಂಗ ಹೋಗ್ಯದ ಅನ್ನೋದೇ ಗೊತ್ತಾಗ್ತಿಲ್ಲ ಆಟ
ಹ್ಮ
ಹ ನೋಡ್ತಿನಿ ಅಯ್ಯೋ ಹನ್ನೊಂದು ಹತ್ತುವರೆ ಆಗದ ಅ ತಿಳ್ಕೊಂತತನಿ ಹನ್ನೆರಡುವರೆ ಆಗೇತಿ ಬಟ್ಟೆ ಹಾಕೊಂತಿನನಿ ಹೆರವರೆರಿ. ಫ್ರೀಯಾಗಿದ್ದೆ ಆಯ್ತ್ ಪಟಪ ಊಟ ಮಾಡಿ ಸ್ನಾನ ಮಾಡಿ ನಮಾಜ್ ಮಾಡಿ ಮತ್ತತ್ ನಿನ ಕಾಲ್ ಮಾಡ್ದ ಊಟ ಮಾಡ್ಬೇಕಂದ್ರೆ ಯಾಕ ಊಟನೇ ಹೋಗವಲ್ತ್
ಮಾಡ್ಬೇಕಿಲ್ಲ
ಬಿಸಿಲಿ ಊಟ ಹೋಗವಲ್ತ್ ಹ್ಮ್ ಅದಕ್ಕೆ ನೊಂದ್ ಸ್ವಲ್ಪದ್ ಬಿಟ್ಟ ಮಾಡಿದ್ರ ಆಯ್ತವ ಊಟ ಅಂತ ಎಷ್ಟ ಬ್ಲ ಐತಿವರ ಕುಳ ಕುಂದ್ರಕ್
ಯ್ಯಪ್ಪು ಇವತ್ ಬಾಳ ಕುದಿಯೋದ ಅಗಳಸೊಪ್ಪು ನಮ್ಮ್ನ ಕರೆಂಟ್ ಹೋಗಿದ್ದು ಕೂಡಿಸ್ಕ ಕೊಡಗದಾಗು
ಮಳಿ ಮಳಿ ಬಂದೈತಾ ನಿಮ್ಮ ಹೊರಾಗ
ನಿನ್ಯಾರ ಆಯ್ತ್ರ ನಿನ್ನೆ ರಾತ್ರಿ ಫುಲ್ ಗದ್ದರ್ಸುದು ಗಾಳಿ ಎಲ್ಲಾ ಬಾಬಿಟ್ಟಿತ್ತು ಆದ್ರ ಮಳೆ ಬರ್ಲಿಲ್ಲ
ಏ ಇಲ್ಲಿ ಇಲ್ಲಿ ಮಳೆ ಬಂದೈತಿ
ಬಾ ಬಂದದ
ಏ ಬಾಳ ಬಂದ ಐತಿ ಮಳಿ
ಇಲ್ಲಿ ಬಂದಿಲ್ಲ ಬಿಡಿ ನೀನ್ ಬರ್ಲಿಲ್ಲ ಬಾಳ್ ಮಿಂಚು ಗ ಗುದದರ್ಸೋದು ಬಾಳ ಇ ಆದ್ರ ಬರ್ಲಿಲ್ಲ ಅಟೋತ್ತಿಗೆ ಆರ್ ಸಿ ಬಿ ಮ್ಯಾಚ್ ಚ ಒಂದ್ ನಡದಿತ್ತಲ್ ಏನ್ ಅವ್ರದ ಒಂದ್ ಸೌಂಡ್ ಮಳಿದ್ ಒಂದ್ ಸೌಂಡ್
ವಿನ್ ಆಯ್ತಾ ಆರ್ಸಿಗೆಗೆ
ಹ್ಮ
ಕತ್ತ
ಹ ಅದ್ರದ್ದೊಂದು ಬಜಾರ್ ನ ಇಲ್ಲೇ ಬಜಾರ್ ಕದಾವಲ್ಲ ಮನಿ ಅದ್ರದೊಂದ್ ಸೌಂಡ್ ಅವವ ಅವ್ರ ಪಟಾಕ್ಷಿ ಹೊಡಿದು ಚೀರಾಡ್ದು ಅದ್ರದ್ದ ಒಂದ ಇದಿಲ್ಲ ಹೊಳಿ ಮಳೆ ಮಳೆಗಾಳಿಗೆ ಒಂದು ಕುದ ಕರೆಂಟ್ ಹೋಗ್ ಅದ್ದ ಒಂದು ನಿೆ ನೈಟ್ ನಿದ್ದೆೇ ಮಾಡಿಲ್ಲ ನೋಡ್
ಹೌದು ಇಲ್ಲಿ ನೋಡಿದ್ರೆ ಫಷ್ಟ್ ಜೋರ್ ಬಾಳಿ ಬಾಳ ಇತ್ತು ಹಾಳಿ ಗುಡುಗು ಒಮ್ಮೆದ ಮೇಲೆ ಮಳೆ ಬಂದ್ಬ ಬಿಡತ್ ನೋಡು
ಸೈರ ಸಡ್ ಹಾಕಿನಂತಿರ್ವು ಗಾಳಿಗೆ ಏನ ಆಗಲ್ಲ
ಇಲ್ಲ ಏನು ಆಗಲ್ಲ ಅದೇಏನಂತಾರ ಹ್ಮ್ ಕೆಬ್ಬಣದ ಕಂಬ ಅಂತಾರಲ್ಲ ಅದು ಫಿಕ್ಸ್ ಮಾಡಿ ಕೆಳಗಡೆ ಅಂದ್ರೆ ಫೌಂಡೇಶನ್ ಹೆಂಗ ಸಸುಗ ಹಾಕಿ ಗಟ್ಟಿ ಒಂದ್ ಐದು. ಒಂದ್ ಎರಡು ದಿನ ತನ ಕರೆಕ್ಟ್ ಆಗ ಕುಂತು. ಅದೇನಂತರ ಅವ ನಟ್ಟು ಬೋಲ್ಡ್ ಎಲ್ಲಾ ಫಿಟ್ ಮಾಡಾರಲ್ಲ.
ಹ ಹಾ ಹಾ ಅದೇದ ನನ್ ಜಾಸ್ತಿ ನೋಡಿನ್ ಕಾಳಿ ಹೆಂಗಿರುತ್ತ
ನೋಡ ಇಲ್ಲ ಅಮ್ಮ ನನಗಂತೂ ಅಂಜಿಕೆನೇ ಬರ್ತೇತಿ
ಗಾಳಿ ಬಾಳ ಇರುತ್ತಲ್ಲಾ ಅದ ಕೇಳಿದ್ದೇನೆ
ಹ್ಮ್ ಇಲ್ಲ ಹ ಎಲ್ಲ ಬಾಳ ಫಿಟ್ ಮಾಡ್ಬಿಟ್ಟಿದಾರ.
ಹಾ ಹಾ ನಂಗ ನಡೀತ ನಮ್ಮ ಅಮ್ಮಿಯ್ರ ಈಗ ಊರ ಮನೆ ಕಟ್ಟಕ ತರ ಹಂಗೆ ಹೊಡದ ರೀ
ಹಾ ಈ ಶರ್ಡ ಅದ ಅಲ್ಲ ಹಂಗ ಹಾಕ ದು ಕೆಬ್ಬಣದ ಹಾಕಿದ್ರಪ್ಪಾ ಅಂದ್ರೆ ಕಿತ್ತಲ್ಲ ಜಾಸ್ತಿ
ಹಾ ಹಾ
ಹ್ಮ್
ಗಾಳಿ ನೋಡಿಲ್ ಹೆಂಗ ಎಲ್ಲಾ ಕಿತ್ಕೊಂಡ್ ಹೊಕ್ಕ ನನಂಗ್ ಬಿಟ್ಟಿರ್ತ
ನೋಡಿದ್ದಿಲ್ಲ ನನಗಂತ್ರನು ಫುಲ್ ಅಂಜಕನೆ ಬಂದಿತ್ತುವ ತಾಯಿ
ಕಂಡಬಡಿ ನಿಮ್ಮ ಅಮ್ಮಿಯರಿಗೆ ನಿಮಗ್ ದೂರ್ ಆಗ್ತದಲ್ಲ
ಹ್ಮ ದೂರ ಆಗುತ್ತೆ ನೋಡು ನಮ್ದ ನಿಮ್ ಅ ಅದು ಅಲ್ಲಿ ಎಸ್ ಬಿ ಕ ಕ್ಯಾಂಪ್ ನಮ ದಿಲ್ಲಿ ಬಸ್್ಟಾಂಡ್
ಹಾ ದೂರ ಆಗ್ತದ ಅಂರಿ
ಬಾಳ ದೂರ ಆಗತ್ತಿನ ಆಜು ಬಾಜು ಒಂದ ಒಂದ್ ಒಂದ್ ಜಂಪ್ ಆಗಾನ ಅದೊಂದ್ ಲೆಕ್ಕ
ಹ್ಮ
ಬಟ್ಟಿ ಒಗ್ದೀನ್ ಹ್ಮ ನಾನ ಒಬ್ಬಳೆ
ಹಾ ತಮ್ಮಾರ್ ಅದಾರ ಅಣ್ಣಾರ ಅದಾರ
ತಮ್ಮ ನಾನು
ಇಬ್ರೇನಾ ಅವ್ರ ನ ಓದಕತ್ತಾರ
ಇಲ್ಲ ಮ್ಯಾರೇಜ್ ಆಯ್ತು ಮೊನ್ನೆ
ಮಣ್ಣೆ ಇಟ್ಟಿದ್ಯ ನಿಮ್ ತಮ್ಮಂದ
ಹ ನಮ ತಮ್ಮಂದ್ದು
ಈ ಅವ ನಿನ್ಕಿನ ದೊಡ್ಡವರ್ ಕಾಣಂತಾರಲ ಅವ್ರೇ
ಹಂಗೆ ನೋಡು ನಮ್ನೆ ಎಲ್ಲಾ ನಮ್ ದೊಡಪ್ಪನ ಮಕ್ಕಳು ನಮ್ ಜಿಿಕಮ್ಮನ ಮಕ್ಕಳು ಎಲ್ಲರೂ ನನಕಿಂತ ದೊಡ್ಡ ದಡೋರೆ ಕಾಣ್ತಾರ ನಾನ್ ನೋಡಕ್ ಸಣ್ಣಗೆ ಕಾಣ್ತೀನಿ
ಹಾ
ಎಲ್ಲರೂ ಸಣ್ಣರ ಇದ್ದಾರ ನಾನೇ
ನಿಮ್ ತಮ್ಮಗೆ ಎಷ್ಟ ಜಲ್ದಿ ಮಾಡಿರಲ್ಲ ಮತವಿ
ಹ ಜಲ್ದಿನೇ ಅವರು ಇಿಂದ್ರಲ್ಲ ಆಗಿದ್ರು ಹ್ಮ್ ಅದ್ರಸ ಸುಮ್ ಜಲ್ದಿ ಮಾಡಿ ನಡಿ ಅಂದ್ಬಿಟ್ರು
ಏನ್ ಮಾಡ್ತಾರ ನಿಮ ತಮ್ಮರ
ಜೆ ಸಿ ಬಿ ಆಐತಿ
ಹಾ ಹಾ ನಿಮ್ದಯ
ಹ್ ನಮ್ದೇ ಸ್ವಂತ ಜೆ ಸಿ ಬಿ ಐತಿ ಎಲ್ಲರಿಗೊಂದೊ್ ಜೆ ಸಿ ಬಿ ಕೊಡಸ್ಬಿಟಾರ ಅವ್ರ ಮಾಡ್ಕೊಂಡ್ ಕುೂ ಸುಮ್ನೆೇನು ತಿಂಗ್ಗಳ ಎಪ್ಪತ್ ಸಾವಿರ ರೂಪಾಯಿ ಕಟ್ಬೇಕು
ಏ
ಸರಿ ತಿಂಗಳ ಎಪ್ಪತ್ತೆರಡು ಸಾವಿರ
ಹ್ಮ್ ಅವರು ನಿಮ್ ತಮ್ಮನ ಹೆಂಡತಿ ಏನ್ ಮಾಡಾ್ತಾ
ಅವ್ರ್ದು ಡಿಗ್ರಿ ಬಿ ಎಡ್ ಎಲ್ಲಾ ಕಂಪ್ಲೀಟ್ ಆಗೇತಿ ಸದ್ಯ ಏನು ಬೇಡ ಅಂತ ತಂದ್ರು ಮನೇಲಿ ಇರ್ರಿ ಅಂತಂದ ಅಂತ ನಮ ತಮ್ಮ ಅದಕ್ಕೆ ಎಲ್ಲಾ ಬಿಟ್ಟಳ ಅಂದೆ ಯಾವವು ಎಕ್ಸಾಮ್ ಕಟ್ಟಬಹುದು ಮೇ ಬಿ ಗೊತ್ತಿಲ್ಲ ಏನ್ ಮಾಡ್ತಾವಾನ ಅವ್ರ ಇಷ್ಟ ಅವ ಇಷ್ಟ ಅಂದ್ರೆ ಕಲಸ ರ ಬ್ಯಾಡ ನ ಮನೆಗ ಇರ್ತೇನ ಮನೆಗ್ ಅವ್ರದ ಏನ್ ಅಬ್ಜೆಕ್ಷನ್ ಇಲ್ಲ
ಹೌದೌದು
ಹ್ಮ್ ಇನ್ನು ಅನಕ್ಕನೂ ಬರಲ್ಲಲ್ಲಾ
ಹಾ
ಹ್ಮ್ ಹ್ಮ್
ಅಲ್ಲ ಕೆಲ್ಸ ಮಾಡ್ತಿದ್ರ ಎಲ್ಲಾರು ನೋಡ್ಬೋದಲ್ಲಾ ನೀನು ಅಂತ ಅಂತ
ನೋಡ್ಬೋದು ಆಕೆ ಹೆಂಗ್ ಅನ್ಕೂಲ ಆಗುತ್ತ ಹಂಗ ಅಯ್ಯ ನೋಡ್ ಬಂದಾಳ ಕೆಲ್ಸ ಕಚಾಗೋಣ ಅಂತಂದ್ರೆ ಏನ್ ಮಾಡ್ಲಿ
ಅದು ಹೌದವ ಈನ್ ಕಾಲನ ಹೆಂಗೆ ನಾವೊಂದ ಏನ್ ಕಳಕ್ ಹೋಗಿರ್ತೀವಿ ಆರೊಂದೇ
ಇನ್ನ ಒಂದ ಅವ್ರಾಗಿ ಬಾಯಿ ಬಿಟ್ಟು ಕೇೇಳಬೇಕು ಏನೋ ಒಂದ್ ಲೆಕ್ಕ ಬಾಯಿ ಬಿಟ್ಟು ಕೇಳಿಲ್ಲ ಅಂದ್ರೆ ಏನ್ ಮಾಡೋ ಮ
ಹೌದೌ
ಹ್ಮ ಈಗನ್ ಕಾಲಿನಸ ಏನಪ್ಪ ಪಾಪ ಅವ್ರು ಒಳ್ಳೇದಕಂದ ನಾವ್ ಹೇಳಿದ್ರಪ್ಪಾ ಅಂತಂದ್ರೆ ಅದನ್ನೇ ತಲೆ ಹಾಕೊಂಡಂು ಅದನ್ನೇಯ್ಯ ಇ ಈಕ ಹಿಂಗ ಅಂದ್ಲಲ್ಲ ಅಂತ ಹೇಳ್ಕೊಂಡ್ ಹಂಗ ಅನಿಸಸ್ತದ ಅದಕ್ಕೆ ಸುಮ್ ನಮ್ಮ ಪಾಡ ನಾರ ಚಲೋ
ಹೌದವಾ ಅವರಾಗಿ ನಾವು ಮಾಡ್ತೀವಿ ಏನ್ರ ಇದ್ರೆ ಹೇಳಂದ್ರ ಅದೊಂದ್ ಅನುಕೂಲ ಬೇರೆ
ಹ್ಮ್
ಏನ ಕೇಳಕ್ಕ ಏನು ಹೇಳದಾಗಲ್ಲ
ಹಾ ಅವ್ರೇ ಏನು ಹೇಳಲ್ಲ ಸುಮ್ಮನೆ ನಾನಯಕೆ ಹೇಳಿದೆ ಮಾಡೆ ಅಂತೇಳಿ
ಹೌದು
ಹ್ಮ್ ಸುಮ್ನಿರದ ಚಲ ಒಂದತಿ ಮತ್ತೆ ಏನ್ ಮಾಡ್ಕೊಂಡಿದ್ದೆ ಟ
ಅವ ಅಷ್ಟು ಹೋದೆ ನಿಮ್ಮ ತಮ್ಮ
ಡಗ್ರಿ ಓದ್ಯಾನ
ಅವನು ಡಿಗ್ರಿ ಓದ್ಯಾನ
ಹ್ಮ್ ಅವ್ರದ್ದು ಡಿಗ್ರಿ ಬಟ್ ಡಿಗ್ರಿ ಮುಗ್ ಮತ್ ಮುಂದ್ ಮಾಡಲ್ಲ ಆತ್ ಸಮ್ ಸರ್ಟಿಫಿಕೇಟ್ಗೋಸ್ಕರ ಅಷ್ಟು
ಹ್ಮ್ ಹ್ಮ್ ಹ್ಮ್
ಹ್ಮ್
ಇಬ್ರು ಓದಿರ ಯಾವ್ರ
ಹ ಹ ಇಬ್ರು ಓದಿದಾರ ಅದಾರ ಒಬ್ರು ಬಿಸ್ನೆಸ್ ಕಡೆದ ಇನ್ನೊಬ್ರು ನ್ ಮಾಡ್ತಾರೆ ಕಂಪಿಟೇಟಿವ್ ಎಸ್ ಎಲ್ಲನೂ ಹಾಕ್ತಾ ಓದ್ತಾಳಕ್ಕೆ ನಮ್ ಬೈನಿ
ಹ್ಮ
ಹ್ಮ ಅದೆಲ್ಲ ಶಾಣಿ ಅದಾರ ಅವರಿ ಇಷ್ಟ
ಹೌದು
ಹ್ಮ್ ಹ್ಮ್ ಹ್ಮ್ ಹೇಳಿದ್ರೆ ಏನಂದ್ ಹುಡುಕ್ತೀನಿ ಅಲ್ಲೇ ಬಗ್ಲಾಗ ಸ್ಕೂಲ್ ದಾವ ಸುಮ ಹೋಗ್ಲಕ್ಕ ಹೌದಿಲ್ಲ ಬ್ಯಾಡ ಅಂದ್ರೆ ಬೇಡ ಅಂತ ಏನ್ ಮಾಡದು
ನಿಮ್ ತಮ್ಮಂದ ಇಷ್ಟ ಅಲ್ವ ಕಳಸ ಹೋದ್ ಬಿಡದ್
ಹಾ ಅವ್ರ ಇಷ್ಟ ಅಲ್ಲ ಹ್ಮ ಅಂತೇನೆ
ಅವ್ರ ಹೊರಗಡೆ ಅವ್ರವರು ಹೆಂಡತಿ ಕಳಸ್ಬೇಕ ಬೇಡ ಅನ್ನೋದ ಅವರು ಇಷ್ಟ ಅಲ್ಲ
ಹ್ಮ ಮದ್ವೆ ಆದತ್ರ ಮುಗೀತ್ ನೋಡು ಗಂಡಂದಿದ್ದನನೆ ನೋಡು
ಹೌದು ಹೆಣ್ಣಿ ಸ್ವಾತಂತ್ರ್ಯನ ಅಲ್ಲಿಗೆ ಏನೋ ಅಪ್ರೂಪ ನೋ ನಾವ್ ಅದೃಷ್ಟವತ್ರು ಏನೋ ಚಲೋ ಸಿಕ್ಕ್ರ ಇಷ್ಟ ಬಂದಂಗ ನಡ್ಕೊರ್ ಇದ್ರ ಅದೃಷ್ಟ ಮಾಡ್ದಂಗ ನವು
ಅಷ್ಟೇ ನೋಡ ಅಷ್ಟೇ ಮತ್ತೆ ಊಟ ಏನ್ ಮಾಡ್ಕೊಂಡಿದ
ಊಟಾಯ ರೊಟ್ಟಿ ಪಲ್ಯ ನಿನ್ನೆ ಮನ್ಯಾಗ ಮ ಮಟನ್ ಸಾರು ಚಿಕನ್ ಸಾರು ಮಾಡಿದ್ರಲ್ಲಾ ಅದನ್ನ ಎಷ್ಟು ಬೆಳಿಗ್ಗೆ ಮತ್ತೆ ಊಟ ಮಾಡಿದ್ರ
ಹ್ಮ
ತಿನಲ್ಲ ನಾವ್ ಮಾಡಕ್ ಹೋಗಲ್ಲ
ನೀವೇನು ತಿನ್ನಲ್ಲ
ತಿ ಒಂದೇ ಬಿಟ್ಟು ಏನು ತಿನ್ನಲ್ಲ
ಚಿಕನು ಮಟನ್ನು ಏನು ಇಲ್ವಾ
ತಿನ್ನಂಗ
ಮತ್ತ ಹೆಂಗ
ನಾ ಯಾವಾಗ್ಲೂ ತಿಂದೇ ಇಲ್ಲವು ಹ ತಿನ್ನೋದ ಇಲ್ಲ ನಮ್ಮ ಮನಯರ ತಿನ್ ತರ ಆದ್ರ ನಾವವು ತಿನ್ನಲ್ಲ
ಹಏ ತಿನ್ಬೇಕು
ಲ್ಲ ನನ
ಎಲ್ಲಾನು ತಿನ್ಬೇಕು ಹ್ಮ್ ಮತ್ತೆ ಏ ಎಲ್ಲರೂ ಇಲ್ಲೇ ಇರ್ತಾರೆ
ಆದ್ರೂ ಮನ್ಯಾಗ ಒಬ್ಬಕ ಇರ್ತಿ ಅಲ್
ಈ ಒಬ್ಬೇ ಇನ್ನ ಇವಾಗ ಫ್ರೀ ಇದೀನಿ ನಾನನ್ ಆಲ್ಲ ನಾನು ನಿನ್ನನು ಫೋನ್ ಹಚಿದ್ನಲ್ಲ ಎಲ್ರ ಇಲ್ಲೇ ಕುಂತಿದ್ರು ನಾನ್ ದೂರ ಹೋಗಿ ಮಾತಾಡ ಗೊತ್ತೇನು ಈಗ ಎಲ್ರೂ ಬರ್ತಾರ ಆಗ್ಲೇ ಬಂದ ಹೋಗ ಹಗಾರ ಪಟ ಪಟ್ಟ ನಾನು ಕೆಲ್ಸ ಮಾಡಿ ನಾನ್ ಕೆಸ ಮಾಡ್ಕೊಂತೀನಿ ಅಂತಂದ್ರೆ ಅಂತ ಹೇಳಿಗ್ ಬರ್ತಾರ ಇಲ್ಲಾ ಏನಗ್ ಬರ್ತಾರ ಒಬ್ರೊಬ್ ಒಬ್ರೊಬ್ರು
ಆ
ಹಾ ಒಬ್ಬೋರ್ ಅಡಿಯಲ್ಲ
ಅದೇ ಕೇಳಿನಿವ್ ಸೊಪ್ಪಪ ಅಲ್ಲಿ ನೆಂದೆಲ್ಲ ಒಳ್ಳ ಅದಕ್ಕೆ ಬೋರ್ ಆತದೆಏನಂದ
ಇಲ್ಲ ಇಲ್ಲ ಎಲ್ಲಾ ನಮ್ ಎಲ್ಲರು ಈ ಕಡೆ ಬಂದ್ಬಿಟ್ಟಿದಾರ ನಮ್ಮ ನಿಮ್ಮ ಅಣ್ಣನ ತ ನಿಮ್ಮ ಅಣ್ಣನ ಚಿಕ್ಕಪ್ಪ ಅವರು ದೊಡ್ಡಪ್ಪ ಅವರೆಲ್ಲರರು ಇಲ್ಲೇ ಮಾಡ್ಕೊ ಬಿಟಾರ ಮನೆ ಅಲ್ಲಿಕ್ ಬಾಳ ಹ ಅಲ್ಲೆಲ್ಲ ಮನೆ ಕಟ್ಕೊಂಡ್ ಬಿಟ್ಟಾರ ಅಂದ್ರೆ ಫುಲ್ ತಂಗಲ ಅವರು ಶಷೆಡ್ ಎಡುಕೊಂಡ ಬಿಟ್ಟಾರ
ಹಾ ಹಾ
ತಮ್ ತಮ್ ಜಾಗ ಮೇನಾನ ಹೊಲದ್ ಜಾಗ ಪಾಲ್ ಮಾಡ್ಬಿಟ್ಟಿದಾರಲ್ಲಾ ಹಂಗಾಗಿ ಹ್ಮ್ ಯಾರ್ದು
ನಿಮ್ದು
ಕ ನಮ ನಮ ನಮ ಪಪ್ಪಂದ
ಅಲ್ಲ ನೀನ್ ಗಂಡಾದ
ಏನು ಗೊತ್ತಿಲ್ಲಪ್ಪಾ ಎಂಟ ಎಕರೆ ಎ್ಣ ಅಂತಂದ ಎಂಟ ಎಂಟುವರಿನು ನನಗೆ ಎಷ್ಟು ಎಕರೆ ಅನ್ನೋದೇ ಗೊತ್ತಿಲ್ಲ ಅಸಲ್
ಹ
ಮತ್ತ ಹೊಲ್ದಾಗಿದ್ದೀನಿ ಇವಾಗ ಅದ ಅಷ್ಟ ಅಷ್ಟ ಅದ ಅರ್ಧ ಎಕರೆ ನೋಡು ಅಂತ ಹೇಳ್ತಾರ ಅಷ್ಟು ಕರೆಕ್ಟ್ ಗೊತ್ತ ಗೊತ್ತಿಲ್ಲ ನನಗೆ ಅಷ್ಟಿನ
ಮ್ಯಾಕ್ನ್ಯಾಗ ಕಳದ ಹುಡು ಯಾರ ಹೆಸರ್ ಎತ್ತರ್ ತಗೊಂಡ ಗತ್ತ
ಹ್ಮ ನ ನಮ್ಮ ಮಾಮನಸ ಮೇಲನೆ ಐತಿ ನಮ್ಮ ಮಾಮ ಇನ್ನೊಂದ್ ದೊಡ್ಡ ಮಾಮನ ಸರ್ ಐತಿ ಬರೀ ಬರ ಅಷ್ಟೆ ಪಾಲ್ ಮಾಡಿದಿದ್ದಾರೆ ಎಲ್ಲರಿಗುನು ಇನ್ನ ಕೊಟ್ಟಿಲ್ಲ ಹ್ಮ್ ಇನ್ನ ಯಾರಿಗೂನು ಕೊಟ್ಟಿಲ್ಲ ಸುಮ್ಮಿದ ಇಷ್ಟ್ ನಿಮ್ ಜಾಗ ನೋಡು ಸರ್ವದವ್ರ ಏನೋ ಬಂದ್ಏನೋ ಮಾಡ್ ಮಾಡ್ ಹೋಗ್ತಾರಂತಲ್ಲ
ಹಾ ಹಾ
ಹಂಗ ಮಾಡಿ ಹೋಗ್ಯಾರ ಅಂತ ಇನ್ನ ಕೊಟ್ಟಿನಿ ಬರ್ತಾರ ಬಂದ್ ಇನ್ನು ಅಳತಿ ಮಾಡ್ತಾರ ಇನ್ನೊಂದ್ಸರಿ ಒಬ್ರಗ್ ಕಮ್ಮಿ ಒಬ್ರಿಗೆ ಬಾಳ ಬಂದೈಐತಿವ ಅದ್ರ್ ಸಮಂನ್ ಮತ್ ಕ್ಯಾನ್ಸಲ್ ಮಾಡ ಮತ್ ಇನ್ನೊಂದಸರಿ ಅ
ಏ ಮತ್ತೆಲ್ಲರಿಗೂ ಸಮ ಮಾಡ್ಬೇಕ
ಹ್ಮ್ ಹ್ಮ್ ಹಾಗೇ ನೋಡಿ ಮತ್ತೆ ಮತ್ತೇನ್ ಮಾಡ ಎಲ್ಲಾ ಕೆಲ್ಸ ಆಯ್ತಾ ಹ್ಮ
ಕೆಲ್ಸ ಆಗವ ಕೆಲ್ಸ ಒ ಮುಗ ನೀವು ಕೆಲ್ಸ ಮುಗಸಕ್ ಕುಂತಿರ್ತೇವಿ ಮತ್ತೆ ಈಗ ನಾವು ಮೂರವರೆ ನಾಕಕ್ ಗಂಟೆಗೆ ಚಾಲು ಮಾಡೇವೆ ಮತ್ತೆ ಏಳ ರಿ ಎಂಟು ಎಂಟರ್ದಾನ ಮತ್ತೆ ಕೆಲ್ಸನ ಕೆಲ್ಸ
ಮಧ್ಯಾಹನ ಆರಾಮ ನಿದ್ದೆ ಮಾಡಿದ್ರ ಆಯ್ತು ಮನ್ಯಾಗಂತ ಹೇಳ್ಕೊಂಡ ಮತ್ ಬಿಸಿಲು ಕುದ ಕುದಿ ಕುದಿ ಕುದಿ ಈ ಕ ನಿದ್ದೆ ಮಾಡಕ್ ಬರಲ್ಲ ಬೆಳಗ್ ಆರಾಮ್ ನಿದ್ದೆ ಮಾಡ್ಬೇಕಂತೀವಿ ಬೆಳಕ ಆ ಇರ್ತದ
ಅಯೇ ಇವಾಗತ್ರು ಸ್ವಲ್ಪ ಬೆಳಕ್ ಕರ್ದೇ ಬಿಟ್ಟಿರ್ತದ ಅವಾಗ ಒತ್ತಣ್ ಕಡೆ ನಿದ್ದೆ ಇತ್ತಿರ್ತದ ತಣ್ಣಗ ಅವಾಗ ಬೆಳಕ್ ಅರ್ದ ಬಿಟ್ಟಿರ್ತದ
ಹ ಐದು ಹದ್ನಾಕಕ್ ಒಂದಿನ ಎ್ದದ್ದ ಅ್ಯಾ ಏನ್ ಎಷ್ಟು ಬೆಳೆದಿಂಗಳ ಅದ
ಹಾ.
ಮೊದಲ್ ನೋಡಿದಿಲ ಆರ್.
ನಾ ಮತ್ತೆರೆ ಮಾಡ್ತೀನ್ ಸೈರಾ.
ಹಾ ಸರಿ ಆಯ್ತು.
ಹಾ.